ಹಲೋ ಆಯ್ತು ಕಾಲ್ ಬ್ಯಾನಿ ಆಗ್ತಾ ನಮ್ ಹೊಡ್ಡಿ ಬೇಡ ನೀ ನೀನ ಮೂರಾಗಿ ಇಟ್ಕೊಂಡು ನಾ ಕಾಲ್ ಬಿಡಲಿ ಅದ್ರ ಹೆಂಗ್ ಬಿಡ್ಲಿ ಹೊಡ್ಯಾಕ ಹೆಂಗ್ ಬರದು
ಎಷ್ಟ ಹವರು ಎಷ್ಟ
ತವರುಗಳು ಒಂದು ಎರಡು ಮೂರು ನಾಕು ಐದು ಆರು ನಂಗೆ ಕೈಲಿ ಕ ನಂಗ ಕೈದೆ ಹ ಇಲ್ಲಿ ಎರೆಡು ಈ ಕಡೆ ಮೂರು ಲೈನ್ ಕಂಬ ಗಿಂಬ ತೆಗಂಡ್ನೊಡ್ಲೆ ಲೇ
ಹೆ ಕಂಬುತ್ದು ನ ಸಹ ಒಂದು ಎರಡು ಅದೇ ಲೇ ಐದು ನಾ ಎಡುಡೆ ಎರಡು ಇಡೆಡು ಇಡೆ ಎರಡು ಇಡೆ ಒಂದೇ ಮೂರ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಮೂರ ಯಾವ. ಹೌ ಲೈಟ್ ಕಂಬದಾವ ಏನಾದ್ರೂ ಎತ್ತರ ನಾವ್ ಕೆಳಕ್ಕೆ ಹತಿಲ್ಲ. ಅ ಒಟ್ಟು ಹೈಟೆಡ್ ಎಲ್ಲ ನಿಲ್ಸೇವೆ ಲೇ ನಾವು. ಜೋಡಿ ಹಕ್ಕಿ ಗೂಡು ಕಟ್ಕೊಂಡ ತಾವೇ. ಹಾ ಆಗು ಹೋಲಳದಲ್ಲ. ಮಳಿ ಚಳಿ ಗಾಳಿ ಏನೇ ಬಂದ್ರೂ ಸೇಫ್ ಅದು. ಅಳಿ ಚಳಿ ಚಳಿ ಬಂದಾಗ ಹ ಅಲ್ಲಿ ಸ್ವಲ್ಪ ಉರ್ಲಿಲ್ಲ ಆ ಶಿಕ್ಷಿನ ಕಟ್ಟಬ್ಬ ಏನ್ ಗೋಡ್ ಹಾ ಶೇಂಗ ತೊಂಬರ್ತರಿ ಎನ್ ಅಲ್ಲೆ ಕೂತ. ಹಿಂಗಾದ್ರೆ ಮಳ್ಳ ಮಳ್ಳ ಮಳ್ಳ ಹಾ ಹಾ ಹ ಹಾ ಹ. ಹಳ್ಳಿ ಹುಡುಗಿ ಬಸ್ತನ್ಯಾಗ ನಿತಿದ್ನ್ಯ.
ಬಜ್ಜಿ ತಿನ್ಬೇಕಲ್ಲ ಅಲ್ ಹೇಗಿ ಬಜ್ಜಿ.
ಗಡಡ ಗೋಲ್ಡನ್ ಕಲರ್. ಅದನ್ನ ತೋತೇ ಒನ್ ಸಿಕ್ಸ್ಟಿ ಅಮ್ಮ ನಿಮ ದೋಸ್ತ್ ಅಮರ ಅಂತ ಮಾಡ್ ಏ ಡಬಲ್ ಸಿಕ್ಸ್ರ ಸೇವ್ ಅದೋ ಎಟ್ ಡಬ್ಬಲ್ ಸಿಕ್ಸ್ ಝೀರೋ ಒನ್
ಹಲೋ.
ಹ್ಮ ಕಾಂಪಿಟೇಶನ್. ಅದೆೇಲ್ಲ ಸ್ವೈಪ್ ಮಾಡ ಹೆಂಗ ನೋಡೋದು ಈ. ಹಲೋ ಹಲೋ ಅಮರ್. ಏನಿಲ್ಲ ಫೋನ್ ಮೋಹನ್ ಅವರು ಯೂಸ್ ಮಾಡತ್ತಾನ ಹೇಳ ಹ್ಮ ಮತ್ತೆ. ಬರಾಗಲ್ಲ ಪಾರ್ಕಿಗಕ ಅದುಾಕ್ ್ ಫೋನ್ ತಗೊಂಡ ಇಷ್ಟ ಬತ ಲೇಟ್ ಆದ ಫೋನ್ ಕೆಲ್ಸ ಅದಂತ ಬ್ಯಾಂ ಮಾಡ್ ಏನ್ ಅದಕ್ಕೆ ನಾ ಫೋನಲ್ಲಿ ಹೋಟಿ ಹತ ನ ಪಿಸು ಪಿಸು ಇದೆ ಜೊತೆ ಜೊತೆ ಇದೆ ಪಿಸಿ ಪಿಸಿುದೆ ಚಿತ್ತಲ್ಲಿ ಇಗ್ಬೊಂಡ ರಾಷ್ಟ್ರ ಇಲ್ಲ ಬೌಡ ಇಐ ನಿಮ್ ಅಜ್ಜನ ತಲೆಗ ಸೆಗಣಿ ಐತೆ ಹೇಳಏಿನ್ ಕೈ ಕೋಡ್ನಿ ನೋಡ್ ಅಮ್ಮ ಮ ಕಸ ಬಜ ಕಸ ಹೇಳ ಏ ಹೇಳ್ಕೊಂಡು ಅವ್ನಿಗೆ ನಿ ಏನ್ ಮಾತಾಡ್ತಾರೆತ ಏನ್ ಮಾತಾವನೆ ಮಾತಾಡು ಮಾತಾಡ್ತೀನಿ ನೀವ ಇನ್ ಪಾ ನಾ ಇರಲ್ಲಪ್ಪ ಕರಿ ಅಂತಿೋ ಕಡಕ ಮರ್ ನಿತರು ಆ ಕರೆ ಈ ಗಾಡಲ್ಲಿ ಬರ್ತಂತವ ಕುಶಿ ಏ ಹೋದ್ರೆ ಹೋಗ್ಬೋದು ಆಕಾಶ ಹೋದ್ರೆ ಹೋಗ್ಬಹದು ಆಕಾಶ್ ಹಓತಿದ್ರೆ ಹೋಗ್ಬೋದು ಆಕಾಶ್ ನನ್ ಫನ್ ತಗೊಂಡೋಗ ಈ ಫೋ ಇಲ್ಲೇ ಉಳು ನಾವ ಮುಗಿಸ್ತೀವ ಕಾಲ್ ಇ ನ ಎರಡು ಮೂರ್ ಕಾಲ್ ನಾನ ಇನ್ನ ಮೂರ್ ಕಾ ಆದ್ರೆ ನನ್ ತಾ ಕಡ್ ಇ ಪ್ರಸೆಸ್ ನ ಯಾವಾಗೇ ಬರ್ತಾವ ಆಯ ಪ್ರಸಸ್ ಸಿಕ್ ಬರ್ತಾವ ಅಮೌಂಟ್ ಸಾಕಾಗಿಲ್ಲ ಅ ನಿನ್ ಅದಕ್ ಬರದ ಅಲ್ಲೆಲ್ಲೇ ಹೂ ಅ ತೋರ್ಸುದ್ರ ಇಷ್ಟ ನಂಗೆ ಹೋಗ್ತಾ ಆಗ್ತಲೇ ನೀವು ಅದನ್ ನೀವು ಅದನ್ ಸೇಫ್ಲಿ ಆ ನನ್ನ ಬಗ್ಗೆ ಗೊ್ಾದ್ಮೇ ಇಲ್ಲಾತ ಅಲಾ ಹಡಾಮ ಹಡಾಮ ಕಖಾಯಾ ಗುರು ರಾಯಾಬೇಡದೆೇ ನೀ ನ ಕೂಡಲ ಮಖಕಾ ಕಂಚಲ್ಲ ಬೇ ಇಂಚತ್ ಮಾಡಕ್ ಹೊೋಗೋಡಕ್ ಇ ಸ್ಕಾಲರ್ಶಿಪ್ ಬರುತ್ತೆ ಮತ್ತೆ ನೆಕ್ಸ್ಟ್ ತಿಂಗ್ ಮನೆವು ಹತ್ತು ಸಾವಿರ ಮತ್ತೇ ಮಚ್ಚ ಬರ್ತವ ಹಾ ಸುಳ್ಳೋಲ್ಲ ಈಗ ಎರಡ್ ಸಲ ಬರುತ್ತಲ್ಲ ಡಿಸೆಂಬರ್ದ ಒಂದ್ಸಲ ಬರ್ದ ಈಗ ನೆಕ್ಸ್ಟ್ ಬರ್ ನಿ ಸ್ಕರ್ಷಿಪ್ರ ಅದು ಇದು ಅ ಪಕ್ಕ ನಾನಲ್ಲಿ ಇದ್ರೆ ಕೊಡ್ಸನಂತೆ ಕೊಡಿಸಿದ ಇದ್ರೆ ಕೊಡಿಸ್ತೀನಿ ಮೂವತ್ ಸಾವರ ಬರ್ ಮ ಮದ್ೆ್ ಇಪ್ಪತ್ತಐದ ಸಾವಿರ ಬರ್ತಾವ ಅಂತ ಹೇಳಿದ್ರು ಹ ಹದ್ ಸರ್ ಹಂಗೆ ಬಂದ್ ಒತ್ತೈ್ ಸರ್ ಬಂದ್ ಅ ಹತ್ ಸಾವಿರ ಬಂದ ಅ್ರನುೂ ಕೊಡ್ಸನ ಅಂತ ಹೇಳ್ದ ಹತ್ ಸಾವರದಾಗ ಅವ್ರ ಅಕ್ಕ ಮೂವತ್ತೈ್ ಬಂದ್ರಿ ಕೇಬವ್ರರಿ ಹೂ ನಿಮ್ ತಮ್ಮ ನಿಮ್ ದೋಸ್ತ ಅನಲ್ ಗೌಡ ಕೇಳ್ದೆ ಏನ್ ಅವ್ನಿಗೆ ಮತ್ತೆ ಎಲ್ಲರಿ ಬರ್ತವ ಶಿಶಕರ್ಗಗಂದ ಕೂಡ ನ ಓ ನಿಮ್ ದೋಸ್ತ ಅಲ್ಲವಾ ಹೂ ಆಕೀದು ನಂಗೆ ಯಾಕ್ ಹೇಳಕಾತಿ